ಳ ಕ ಬವರ ಹಾ
ಎ ಹೇಳಿ
ಎಲ್ಲೋಗಿ ರಸ ಬೆಳಗ್ಗೆ ಸದೆಇಲ
ನಾವೆಲ್ಲ ಹೋಗೋಣ ಬನ್ನಿ ಸರ್
ಹಾ ಬೆಳಗ್ಗೆಯಿಂದ
ಆ ಆ ಆ
ಎಂದೋ ಫೇಸ್ ಪಿಯುಸಿ ಎಕ್ಸಾಮ್ ಬಿಡ್ರೋ
ಆ ಆತರನ ಇಲ್ಲ ಸರ್ ನಾನುಅದಕಿಂತ ಮುಂಚೆನೆಏಳ್ ದಿನಧನಿಮ್ಗೆ ಹೋಗ್ಬೇಕುಂತ
ಹಾ ಹಾ
ಹಾ
ನಾಳೆ ಹೋಗಬಹುದಾಗಿತ್ತಲ್ಲ ಸೋಮವಾರ
ಅದೇ ನಮ್ ತಾತ ಎಂದು ತಿಥಿ
ಹಾ ಹಾ
ಕೋ ಹ ಜ ಸಿಂಪಲ್
ಹಾ
ಟೈಮ್ ಹೋಗುದೆಆಯ್ತಲ್ಲ
ಪುನಅಲ್ಗೋಬೇಕಾ ಹೊಲಕ್ಕೆ
ಹಾ
ಅಲ್ಗೋಗ್ ಪೂಜೆ ಇದೆ ಮಾಡಬೇಕ ತಿಂಗ ತಿಂಗ ಮಾಡ್ತಿದಿದ್ದಾರೆ ಅಲ್ಲಿಹೊಲ್ದಲ್ಲಿ ಹ
ಹಾ ತಿಂಗ್ ತಿಂಗ ಎರಡು ಮಕ್ಕಲ್
ಹ್ಮ್
ಒಂದ್ ವರ್ಷ ಅಂದೆ
ಹ್ಮ್
ಹ್ಮ್
ಹ್ಮ್
ಹ್ಮ್
ಸರಿ ಸರಿ ಇನ್ನೆನಸಮಾಚಾರ ಸಾರ್ ಎಲ್ಎಷ್ಟೂ ಕಂ ಡಮಾಡ್ತ ಇದನ ಒಂದ್ ವರ್ಸ ಮಾಡ್ತೀರಾ
ಒಂದ್ ವರ್ಷ ಅಷ್ಟೇ ಲಾಸ್ ಆಮೇಲೆ ಮ ಲಾಸ್ಲ್ಲಿ ಏನ್ ಮಾಡದಷ್ಟ ಸರ್ ಗೌರಿ ಕಿಸಬೇಕಕರೆ ಮಾಡಿದ ಮೇ ಅದೇ
ಹಾ ಗೋರಿ ಕರ್ಸ ಇಲ್ಲ ಸದ ಗೊತ್ತಿಲ್ಲ ಅಂದ್ರೆ ಏನು ಬೇಕಾದರೂ ಏನ್ ಗ್ರಾಂಡ್ ಏನ್ ಗ್ರಾಂಡ್ ಇಲ್ದಂಗ್ ಇದೆ
ಬೇರೆ ಕಾರ್ಡ್
ಹಾ ಹಾ
ನಮ್ಮರ ನಲ್ಲ ಏನಿಲ್ಲ ಸರ್ ಆದಷ್ಟ ಅಷ್ಟೊಂದು ಗ್ರ್ಯಾಂಡ್ ಆಗ ಮಾಡಕ ಆಗಲ್ಲ ನಾವು
ಹ್ಮ ಅಲ್ಲ ಊರ್ಲ್ದೇ ಇದ್ರು ಬ ನಮ್ಮ ಹುಡುಗ್ರ ಗಿಡಗಾರ
ಮ ಆತರ ಅದ್ನು ಹೇಳಿಲ್ಲ ಸರ್ ಏನಪ್ಪ ನಮ್ಮ ಅಕ್ಕಪ್ಪ ಪಕ್ಕ ಮನಾಗ ಹೇಳ್ ಮಷ್ಟಟ್
ಹ್ಮ
ಹ್ಮ್ ಆಮೇಲೆ ಇವರು ನಮ್ದ ಇ ಈ ಕುಳ್ಳವಗೆ ಅವರು ವಯಪಸಂದ ಮಾಲಾಕ್ಸಬಿಟ್ಟಿರಲ್ಲ
ಹಾ ಹಾ ಹ
ಹಾ
ಇಲ್ಲನ್ ಹ್ಮ್ ಬದ ನವ
ಹಾ ಸರ್ ಬೇಗ ಬೇಗ ಮಾತಾಡ ಸರ್ ಒಂದ ಐದ್ ಕಲರ್ ಮಾತಾಡ
ಹ್ಮ್ ಐದ್ ಕಾಲ್ ಮಾತಾಡದ
ಹಾ ಐದ್ ನಿಮಿಷ ಸಾಕು ಸರ್
ಅದದು ಆರಾಮ ನಿಮಿಷ ಮಾತಾಡಿ ಸಾಕು ಆ ಕಡೆ ಅಂದಾರ ಈ ಕಡೆ ಅಂದ ಆಟೋಮೆಟಿಕ
ಹ್ಮ
ಮೊದಲ ಒ ಟಕ್ಸ್ ಕೊಡ್ತೇನೆ ಹೆಂಗ್ ಮಾಡಿ
ಹ್ಮ ಹ್ಮ ಹೇಳ ಅ ನೀವು ಎಲ್ಗ ಚ ಬಳಗಿಂದ
ನಾವು ಎಲ್ಲ ಹೋಗರ ಮಧ್ಯಾಹ್ನೇದಲ್ಲಿ ಇ ಕೊಳ ಎಲ್ಲ ಹೋಗಿದ ಕಲ್ಬ
ಹಾ ನಕ್ಕೆ ಸರ್
ಅದೇನು ನಮ್ಮಳ ರ ಬರ್ ತಗ ಬರ್ಬೇಕು ಮುಂಜಿದ ಒಂದು ಆರಳ್ ಬುಕ್ ಗ ವ್ಯಾಪಾರ ಆಗಿರ್ಲಿಲ್ಲ
ಹ ಯಾರಾರು ಆಗಿದ್ರಿ
ನಾನು ಮತ್ತೆ ರಾಜು ಹೋಗಿದ್ದ ಅವನ ಹಿಂದೆ ನಂಗೆ ಗೊತ್ತಾಯ್ತು ಅವನು
ಹಾ ಹ ಹಾ ಸರಿಳಲ್ಡು ಹಾಗಲ್ವಲ್ಲ ಮೂಗುರುಟ ಮುಗರ್ಲ್ಲ ಸಿಕ್ತಿಲ್ಲ
ಅವನು ಅದೇನೋ ಮತ್ತೆ ಇನ್ನೊಂದು ಫೆನ್ ಫೋನ್ ತಗೋಬೇಕು ಅಂತಿದೆ ಜಿಯೋ ಫೋನ್.
ಯಾಕಂದ್ರೆ ಜಿಯಫೋನ್ ನಮ್ಮ. ನಿಮ್ ಸ್ನೇಹಿತ ನಿಮ್ ಸ್ನೇಹಿತ ನಂಗಲ್ಲ ಸಿಕ್ತಿದ್ದ.
ಯಾವ ಸ್ನೇಹಿತ ಅವ್ರಲ್ಲಾ ಅಂದ್ರು ಅವ್ರಲ್ಲ ಹೇಳದ್ನಲ್ಲ ಫೋನ್ ಮಾಡಿದೆೆ ಫಸ್ಟ್ ಇಲ್ ಬಿುಡಿ ಕೊಡದಲ್ಲಿ ಏನಿಲ್ಲ.
ಹಾ
ಸಾವ ರೂಪಾಯಿ ಫೋನು. ಹ್ಮ್
ಹಾ ಹೇಳಿ ಸರ್ ಹೇಳಿ.
ಸಾವಿರ ರೂಪಾಯಿ ಫೋನು. ಮದ್ ಫೋನ ಇಲ್ಲ ಅಲ್ಲಿ ಗೊತ್ತ ಇವಾಗ. ಫೋನ್ಗಳಲ್ಲಿ ಇಂತ ಗುಡ್ಡ ಸರ್ ಇದು. ಇವಾಗ ಏನಾದ್ರು ಬಂದ್ರೆ ಹೊಸ. ಫೋನ್ ಗಳು ಬರ್ಬೇಕು ಅಂತ ಏನ್ ಸದ್ಯಕ್ಕೆ ಬರ್ಲೇ ಬಿಡ ಮೇಲೆ ನೋಡ್
ಹಾ ಸರ್ ಏನ್ ಸರ್ ಇದು ಬಡಿ ಒಂದು ಟೈಮ ಆಆ ಸರ್ ಮೊದ್ಲು ನಮ್ಮ ಮಾದಾಡ
ಈ ಏನು ಮಾಡೋಕ್ ಆಗಲ್ಲ. ಟೈಮ್ಸ್
ಹಾ
ಅದಂಗೆ
ಹಾ ಹೇಳಿ ಸರ್ ಹೇಳಿ
ಹ ಇವಾಗ ಏನು ಮಾಡಕ್ ಆಗಲ್ಲ
ಹಾ
ಇನ್ ದರ್ಶನ ಸುಮಾರ ಹ ದರ್ಶನ ನಿಂತಕೊಂಡ್ರೆ ಎಂಟ ಎಂಟವರೆಗೆ ಹೋಗಿ ಇಲ್ಲಿ ಹೋದ್ರೆ
ಹ
ಹೋಗಿದ್ರಪ್ಪ ಇಲ್ಲಿ ಅಂದೆ
ಒಂದು ಸರ್ ಒಂಬತ್ ಗಂಟೆ ಆಗಿತ್ ಸರ್ ಹ್ಮ್ ಹಾ ಹಾ ಸರ್ ಒಂಬತ್ ಗಂಟೆ ಆಗ್
ಎಲ್ಲತ್ತುದ್ರಿ ಬಸ್ಸು ನಾನ್ ಇಲ್ಲೇ ಇದ್ನಲ್ಲ ಹೌದು
ನ ಮಯದಾವ ಒಂದು ಸರ ಆಟ ಗೊತ್ತಾಗುತ್ತೆ ಅಂತ ಸರ್ ಮನೆ ತವೆ ಆಟ ಬರ್ಬೇಕ್ ಅಂದ್ರೆ ನಾವ್ ಎಂದಿಕ್ ಸರ್ ಮುಂದೆವ್ರು ಹ
ನಾನೆಲ್ಲೊ ಏನಾದ್ರು
ಹ್ಮ್ ಆತರ ಏನು ಇಲ್ಲಾ ಸರ್ ಅದಕ್ಕೆ ಗೊತ್ತ ಗೊತ್ತಾಗುತ್ತೆ ಅಂದ್ರೆ ನಾವೇನು ಊರ್ಗೆಲ್ಲ ಹೇಳ್ಬುಟ್ ಹೋಗಣ ಸರ್
ಹ್ಮ
ಈ ತರ ಹೋಗ್ತಿದೀವಿ ಒಂದ್ ಫಂಕ್ಷನ್ ಕಾರ್ಯಗಳು
ಅಲ್ಲ ನಾವ್ ಏನಾದ್ರು ಗೊತ್ತಾಯ್ತು ಅಂತ ಏನಾದ್ರು ನಿಮ್ಗೆ ಗೊತ್ತಾಗುತ್ತ ತ್ತೆ ವು ಬೆಟಕ್ ಹೋಗೋದು ಅಂತ
ಹಯ್ ಆತರ ಎಲ್ಲಾ ನಿಮ್ನೆ ನಿಮ್ಮ ಅವ್ ಎಲ್ಲ ಮೂಡ ನಂಬಿಕೆ ಸರ್ ಅವೆಲ್ಲ
ಹ್ಮ್
ವಿಶಕ್ಕೆನ
ಏನ್ ಮೂಡ್ ನಂಬಿಕೆ ಅಲ್ಲ ಹಾ ನಾವು ಅಂಗನ್ಕನ್ಡ್ವಪ ಎಲ್ಲಿ ಮತ್ತೆ ನನ್ ಫೋನ್ ಸಿಕ್ಲಿಲ್ವಲ್ಲ ಅಂತನ್ಕ ಆಮೇಲೆ ನಾನು ಇನ್ನೊ ಸರಿ ನಿಮ್ಗ್ ಫೋನ್ ಮಾಡ್ದಾಗ ನೀವ್ ಬೆಟಕ್ ಹೋಗನಿ ಅಂತ ಹೇಳುದು ನೀವ್ ಅದು ಅಂದ್ರೆ ಅಲ್ ಹನ್ನೆರ್ಡ್ ಗಂಟೆಗೆ ಹೋದ್ರ
ಹನ್ನೊಂದುವರೆ
ಹಾನೊಂದುವರೇ
ಹ್ಮ್ ನಮ್ಗೆ ಯಾರ್ ನಮ್ಗೆ ಯಾರ್ ಸಿಕ್ತಾರೀ ನಾವ್ ಒಬ್ರುೂ ಆಬೇಕು ಬಡ್ಪಾಯಿ
ಹಾ
ಹ ಮ ಮೂ ಕಟ್ ಮಾಡಿದೆ